ಹ್ಮ ಮೇಡಮ್ ಕೆಳಸ್ತಿದೆ.
ಒಂದ್ ಸ್ವಲ್ಪ ಒಂದಚೂರು ಈ ಕಡೆ ಬನ್ನಿ ನಿಮ್ ಪಕ್ಕದಲ್ಲಿ ಯಾರೋ ಭಲೆ ನಿಮ್ಗೆ ತೊಂದ್ರೆ ಕೊಡ್ತಾವ್ರಲ್ಲಾ.
ಇಲ್ಲ ಇವಾಗ ಕೇಳಿಸ್ತಾ ಇದ.
ಹ್ಮ ಕೇಳಿಸ್ತೈತೆ ಆಯ್ತಾ ಊಟ. ಇಲ್ಲ ಇಲ್ಲ ನಿಮ್ದೆ ಕೇಳಿಸ್ತೈತೆ ಹೇಳಿ. ಹ್ಮ್ ಮಾಡ್ಬೇಕಪ್ಪಾ ಯಾಕೋ ಊಟ ಮಾಡ್ಬೇಕು ಅಂತ. ಅನ್ಸಾತಿಲ್ಲ ಚಪಾತಿ ತಂದಿದೀನ್ ತಿನ್ನೋಣ ಅಂತ ನೋಡ್ತಾ ಇದೀನಿ ತಿನ್ಲಾ ಇಲ್ಲಾ ಬೇಡ್ವಾ.
ಯೋಚನೆ ಮಾಡ್ಕೊಂಡೆ ಇರಿ ಅವು ಅದೇ ಒಣಗೋಗಿ ಅತ್ತಿಕಾಯಿ ಆದ್ಮೇಲೆ ತಿನ್ನೂರಿ.
ಇಲ್ಲ ಇಲ್ಲ ಬಾಕ್ಸ್ ಅಲ್ ಹಾಕಿಟ್ಟಿದೀನಿ. ಹ್ಮ್ ಹ್ಮ್ ಅದಕ್ಕೆ ತಿನ್ನೋಣ ಅಂತ. ನನ್ ಫ್ರೆಂಡ್ಗೆ ಕಾಯ್ತಾ ಇದ್ದೆ ಹ್ಮ್ ಅದೇ ಪಲ್ಯ ನೋಡಿ ನನಗ್ ಬೇಜಾರಾಬಿಡ್ತು. ಏ ಹೊಸ ಫ್ರೆಂಡ್ ಅಲ್ಲ ಹಳೆ ಫ್ರೆಂಡ್ ತೊಗೋರಿ
ಯಾರು.
ಇಲ್ಲ ನಿರ್ಮಲಾ ಅಂತ ಒಂದ್ ಹುಡ್ಗಿ ಐತೆ ಅವಳು ಬರ್ತೀನಿ ಅದ್ಲು ಹ್ಮ್ ಹ್ಮ್ ಅಲ್ಲೇನಿಲ್ಲ ಅವಳು ಬರ್ತೀನಿ ಒಂಬತ್ತವರೆಗೆ ಅಂದ್ಲು. ಅಂದ್ಲು ಮತ್ ಇಷ್ಟೊತ್ತಾದರು ಬಂದಿಲ್ಲ ಈಗ ಹಸಿವಾ ತ ಇದೆ ತಿನ್ನೋದ ಇನ್ನ ಪಲ್ಯ ನೋಡಿ ಬೇಜಾರಯ್ತು ವಾಪಸ್ ಬಂದೆ.
ದುಪ್ಪ ಅಲ್ಲಿ ಹೇಳ್ಕೊಕೊಂಡ ಬಂದವರಿಗೆ ಇಲ್ಲಾ ಹ್ಮ್.
ಏನೋ ಕರ್ಮ ಅನ್ನೋತರ ನಮ್ಗೆ.
ಹ ಬೀಟ್ರೋಟ್ ನಿಜ್ವಲ್ ನಮ್ಮ್ನೇನ್ ಮಾಡಿದ್ರು ಮಾತ್ರ ಅಂತೆ ಕಲರ್ ಆಗಲಿ ಇವ್ರು ಮಾಡಿದ್ರೆ ಮಾ
ಕಲ್ಲರಲ್ಲಪ್ಪಾ ಇವ್ರಗ್ ಮಾಡಕ್ ಬರಲ್ಲ ಅದನ್ ತುರದ್ ಬಿಟ್ಟು ಮಾಮೂಲಿ ಅದೇನೋ ಊ ಬಸ್ಲಿ ಮಾಡ್ತಾರಲ್ಲಾ ಅದಕ್ ಒಗ್ಗರಣೆ ಮಾಡ್ತಾರ ನೋಡು ಹಂಗ ತನೆ ಪಲ್ಯ ಮಾಡದು. ಕ್ಯಾರೆಟ್ ಸಪ್ರೇಟು ಬೀಟ್ರೂಟ್ ಸಪ್ರೇಟು ಹಂಗೆ ಉರಿಯನಲ್ಲ ಹಿಂಗೆ ಎಲ್ಲ ಮಾಡ್ತಾರ
ಹ ತುರ್ದ್ಬಿಟ್ ಮಾಡಿಲ್ಲಾ ಅಂದ್ರುನು.
ಹ್ಮ್ ಅದನ್ನ ಚಿಕ್ಕದಾಗಿ ಕಚ್ ಮಾಡಿ ಹೌದು ಹೌದು. ಅದನ್ನ ಕಟ್ ಮಾಡಿ ಸ್ವಲ್ಪ. ಹ್ಮ್ ಒಗ್ಗರಣೆ ಮಾಡೋದು ನೋಡಿದಾರಪ್ಪ ಇವರೇನು ಒಳೆ ಸಾ ಸಾಂಬಾರು ಥರ ಮಸಾಲೆ ಹಾಕಿ ದನಕರ ತಿನ್ನೋದ
ಹ್ಮ ಇಲ್ಲಾ ಎಲ್ಲಲ್ಲಿ ಎಲ್ಲಿ ಕಾಡಲ್ಲಿ ಇದ್ ಬಂದಿದ್ದಾನೋ ಏನೋ ಅಡ್ಗೆ ಮಾಡೋನು.
ಅದೇ ಮತ್ತೆ ನಗೆ ನಾವು ಏನ್ ಊಟನೋ.
ಅಯ್ಯೋ ಇವರು ಹಾ ಹ್ಮ್.
ಹಾ ತಿನ್ಲಾ ಬೇಡ್ವಾ ಅಂತ ಯೋಚನೆ ಮಾಡ್ತಾನಿ ಇವಾಗ. ತಿನ್ಲೊ ಬೇಡ್ವೋ ಎಂತ ಯೋಚನೆ ಮಾಡ್ತಾ ಇದ್ದೀನಿ.
ತಿನ್ನಿ ಇನ್ನ ಏನ್ ಮಾಡಕ್ಕ ಆಗಲ್ಲ ತಿಂದಿಲ್ಲ ಅಂದ್ರೆ.
ತಿನ್ಬೇಕು ತಿನ್ಬೇಕು ಹ್ಮ್ ಹೌದ್ ಹಂಗೆ ಅನ್ನಿಸ್ತಾ ಇದೆ ನನ್ಗ ಒಂಥರ ಎದೆಲ್ ಉರಿತ. ಉರಿ ಉರಿ ಅನ್ನೋ ತರ ಆಗ್ತಿದೆ ಬೆಳಗ್ಗೆಯಿಂದ ಹಂಗೆ.
ಹ್ಮ್ ಅದೊಂದು ಅದು ಮಜ್ಜಿಗೆ ಕುಡಿ. ಏನು ಮಾಡಕಲ್ಲ ತಿನ್ಲೇಬೇಕ.
ಅದ ಅದೇ ಅದಕ್ಕೆ ಚಪಾತಿ ಮಾತ್ರ ತಂದಿದೀನಿ ಅವಳ. ಒಂದ ಸೆಂಡಫ್ಲೋರ್ ಒಂದ ಹುಡುಗಿ. ಚ ಇದು ಚಟ್ನಿ ಅದೇನೋ ಕೊಟ್ಲು ತಿನ್ರೀ ಅಕ್ಕ ಇದ ಅ್ರಲ್ಲಿ ಅಂತ ತಗೋ ಬಂದ ತಿನ್ನೋ ಅಂತ ಯಾಕೋ ಆ ಪಲ್ಯ ನೋಡಿ ಬೇಜಾರಾಗಬಿಡತ್ತ.
ಹೌದು ಏನ್ ಪಲ್ಯ ಕೊಡಿದ್ರು ನಂಗ ಆಗ್ಲೇ ಮರ್ತೇ ಹೋಯ್ತು ಬೀಟರೂಟ್.
ಹ್ಮ್ ಅದೇ ಹೇಳಿಲ್ವಾ ಸಾಂಬಾರ್ ತರಾ ಮಾಡಿದಿದ್ದಾರೆ ಅಂತ. ಹ್ಮ್ ಅದೇ ಅದೇ. ಅದಕ್ಕೆ ತಿನ್ಲಬೇಕಲ್ಲ ಇನ್ ವಿಧಿ ಇಲ್ಲ ತಿನ್ಲಬೇಕು.
ಹ್ಮ ಬೆಳಿಗ್ಗೆನು ಹಂಗೆ ಆಯ್ತು ಬೆಳಿಗ್ಗೆ ಏಳುವರೆ ಆದ್ರೂ ಕಾಯ್ಕೊಂಡ್ ಕೂತಿದ್ದೀನಿ ಇಲ್ಲಿ. ಬರುತ್ತೆ ಬರುತ್ತೆ ನಾಷ್ಟ ಅಂತ ರೆಡಿ ಆಗ್ಬಿಟ್ಟು. ಬಿಟ್ಟಲ್ಲ ಬಿಡು ಅಲ್ಲಿ ಹೋಗ್ ಬೇರೆ ಏನ್ ತಗೊಂಡೋಗ ಕುದ್ರೋ ಏನ್ಬಿಟ್ಟು ಅಲ್ಲೂ ಅದೇ ಇರುತ್ತೆ ಏನೋ ಬೇರೆ ಟೇಸ್ಟ್ ಅಂದ್ರೆ ಓಕೆ. ಏಳುವರೆ ಏಳು ಮೂವತ್ತ ಐದಾದ್ರು ಬರ್ಲ
ಅದೇ ಅದೇ ಹೌದಾ. ಮತ್ತ ಅಲ್ಲ ಹೋಗಿಲ್ಲ ಇಲ್ಲೇ ತಗೊಂಡೋದ್ರ.
ಅಯ್ಯೋ ಇಲ್ಲ ಏಳು ಮೂವತ್ತೈದಾದ್ರು ಬರ್ಲಿಲ್ಲ. ಇನ್ನೇನ್ ಮಾಡೋದ್ ಅನ್ಬಿಟ್ಟು ಹೋಟ್ಲು ಹೋಟ್ಲಲ್ಲಿ ಪೊಡ್ಡು ತಗೊಂಡ ಗೊಂಡ ಹೋದೆ.
ಅದೇ ಇವತ್ತು ಹೆಂಗಿದ್ರು ಉಪ್ಪಿಟ್ಟಲ್ವಾ.
ಅದೇ ಇತ್ತಿನ ನಮ್ಮ್ ಮಾಮ್ ಹ್ಮ್ ನಮ್ ಮಾಮ್ ತಗೊಂಡ. ಬರ್ತಿದ್ರು ಪಾ ಅವ್ರು ಜೋರಾಗ ತರೋರು ಒಂದಲ್ಲ ಮೂರ್ ಮೂರ್ ಬಾಗಕ್ಸು ಅದು ಇದು ಫ್ರೂಟ್ಸು. ಇವೆಲ್ಲಾ ತರೋರು ಪಾಪಾ ನಾನು ಮ ಬೆಳಿಗ್ಗೆ ಫೋನ್ ಮಾಡಿ ಹೇಳಿದಿ ಮ್ಯಾಮ್ ಇವತ್ ತ್ತ ನಾಸ್ಟಾ ನಾನ್ ತರ್ತೀನಿ ಉಪ್ಪಿಟ್ಟ ನೀವ ಏನ ತಿನ್ಕೊಂಡ್ ಬರ್ಬೇಡಿ ಅಂತ ಹಹ. ಹಂಗೆ ಬಂದಿದ್ದಾರೆ ಒಂಬತ್ತವರೆಗೆ ಮ್ಯಾಮ್ ನಾಸ್ಟಾ ಮಾಡುದ್ರ ಅಂತ ಸುಮ್ಮನೆ ಕೇಳ್ದೆ ಇಲ್ಲಾ ಮ್ಯಾಮ್ ನೀವು್ ತರ್ತೀ ಲ್ವಾ ತಿನ್ನೋಣ ಅಂದ ಹಹ. ಹ ಅಯ್ಯೋ ಥೋ ನನ್ಗೆ ಒಂದ ತರಾ ಆಯ್ತು. ಮತ್ತ ಏನ್ ಮಾಡೋದ್ರ ಮಾಮ್ ತಗೊಳ್ಳಿ ಪಡ್ಡದೊಂದ ನೀನನ್ ತಿನ್ನಿ ಅಂದೆ. ಆಮೇಲೆ ಇಬ್ರು ಹದ್ನೇ ತಿಂದ್ವಿ.
ಹಾ ಹೌದಾ ನಿಮ್ಗೆ ಎಷ್ಟೊತ್ ಗೊಂಬತ್ತು ಮುಕ್ಕಾಲ್ಗ. ಕ್ಲಾಸಸ್ ಎಲ್ಲಾ
ಇಲ್ಲಪ್ಪಾ ಎಂಟು ನಲ್ವತ್ತಕ್ಕೆ ಸ್ಟಾರ್ಟ್ ಆಗುತ್ತೆ.
ಹ್ಮ್ ಹ್ಮ್ ಹ್ಮ್ ಹೌದಾ ಇನ್ನಲ್ಲ ಒಂಬತ್ತುವರೆಲ್ ಮತ್ತೆ ನೀವು ತಿಂಡಿ ನ್ ಮಾಡ್ತೀರಾ.
ಈಗ ಒಂದ್ ಮದನನೆ ಪೀರಿಯಡ್ ಹೋಗಿರ್ತೀವಿ
ಹ್ಮ್ ಹ್ಮ್
ರಿಂದ ಹತ್ತು ಗಂಟೆ ಗಂಟಾ ಒಂದು ನಲವತ್ತು ನಿಮಿಷ ಆದ್ರೆ ಮತ್ತೆ ಒಂಬತ್ತು ಇಪ್ಪತ್ತ. ಎಂಟು ನಲ್ವತ್. ಒತ್ತು ಇಪ್ಪತ್ತುಾಗ ನಲ್ವ ನಿಮಿಷ ಫ್ರೀ ಆಗಿರ್ತವಲ್ಲ ನಿಮ್ದೆ ಅವ ನಾ. ಇಷ್ಟ ಮಾಡ್ಕೊಂತೀವಿ.
ಹ್ಮ್ ಹ್ಮ್ ಹೌದಾ. ಹ್ಮ ಹೆಂಗ ಮಾಡ್ಕೊಬೇಕಲ್ಲ ಈ ತಿಂಡಿ ಕಾಯ್ಕೊಂಡಿದ. ಆದ್ರೆ ನಮ್ ಪಿಜಿ. ತಿಂಡಿಗೆ ಮುಗೀತಷ್ಟೇ ನಮ್ ಕತೆ ಹ್ಮ್ ಹಂಗ ಆಗತ್ತ ಅಷ್ಟೇ ಹ್ಮ್. ಅಲ್ಲ ನಿಮ್ಗೆ ಮಧ್ಯಾಹ್ನ ಇರುತ್ತಲ್ಲ ಲಂಚ್ ಬ್ರೇಕ್ ಅಂತ. ಅ ಅವಾಗ ಹೊರ್ಗಡೆ ಅಲ್ಲೆಲ್ಲೂ ಅಕ್ಕ ಪಕ್ಕ ತರಿಸಸ್ಕೊ ಅಂತದ ಏನು.
ನಾವು ಹೋಗಲ್ಲ ತರ್ಸ್ಕೊಳಕ್ಕೆ ತರಕಂತಾನೇ ಒಂದಷ್ಟ್ ಜನ ಇಬ್ರೇನೋ ಇದ್ದಾರೆ. ಊಟ ತನ್ಕೊಡಕ ಅಂತ ಅವ್ರಗೊಂದ ಹ ಅವ್ರಗೆ ಅಮೌಂಟ್ ಅಂತ ಕೊಟ್ರೆ ತಂದಕೊ ಕೊಡ್ತಾರ ಚಪಾತಿ ಎ ಲಕ್ಕಿ ರೊಟ್ಟಿ ಈ ತರ.
ಓ ಸಿಗುತ್ತಾ ಹತ್ರದಲ್ಲೇ.
ಹಾ ಅವರೇ ಹೋಗ್ ತಂದ್ಕ ಕೊಡ್ತಾರೆ ಈಗ ಪಾಪ ಎಲ್ಲಾ ಟೀಚರ್ಸ್ ಎಲ್ಲಾ ಕ್ಲಾಸ್ ಅಲ್ಲಿ ಇರ್ತಾರೆ ಅಂತ ಯಾಕ.
ಹ್ಮ್ ಅದೇ ಇನ್ ನಾವ ಹೋಗಕ್ಕ ಆಗಲ್ಲ ಅದು ಆಕ್ಚುಲಿ ಹೋಗ್ಲುೂ ಬರ್ದ ಅನ್ಕ. ಕೋತೀನಿ ಬಿಡೋದು ಇಲ್ಲ ಎಲ್ಲನು ಹ್ಮ್ ಅದೇ ಅವರು ಇರ್ತಾರಲ್ಲ. ಡಿ ಗ್ರೂಪು ಅಂತ ಅವರು ಹೋಗ್ತಾರೇನು ಹ್ಞ. ತಗೊಬರ್ತಾರೆ ಆಯಾಗಳು ಅಂತೇಳ್ಬಿಟ್ಟು.
ಜಾವ ತಂದಕೊಡ್ತಾರ ಆದ್ರೂ ಅಲ್ಲಿ ಏನಷ್ಟ ರುಚಿ ಇರಲ್ಲ ಅದು.
ಅದೇ ಅದೇ ಹ್ಮ್.
ಈ ಪಿ ಜಿ ಅವರು ನೋಡ ಅವರು ಕಲ್ಕೊಂಡ ಅವರು ಏನು ಅಡಗೆ ಮಾಡದ. ನಮ್ ಮೇಡಮು ಹಂಗೆ ಅಂತಿದ್ರು ನಿಮ. ಪೀಜಿ ಮಾಡೋ ಅಡಗೆೇನು ಇದೇ ತರ ಟೇಸ್ಟ್. ಐತೆ ಇಲ್ಲ ಪೋಟೋದ್ ಹಿಂಗೆ ಐತಲ್ಲ ಮೇಡಮ್ ಅಂತ.
ಹುಂಮ್
ಅದಕ್ಕೆ ಸುಮ್ಮ್ನೆ ಇಲ್ಲೇ ಪಲಾವ್ ಗಿಲಾವು ಬ- ಪಡ್ಡು ಈ ತರ ತಗೊಂಡ್ ಹೋಗೋಣ.
ಹಂಗೆ ಹಿಂಗೆ ತ ಇಲ್ಲೇ ತಗೊಂಡ ಹೋಗ್ರಿ ನೀವ್ ಅಲ್ಲಿಗೆ ವೈಟ್ ಮಾಡ್ಬೇಡಿ ಕಾಯಕ ಹೋಗ್ಬೇಡಿ ಹ್ -ಹೆಂಗ ಆಗುತ್ತೆ ನೋಡ್ರಿ ಅಲ್ಲಿ ರುಚಿ ಇಲ್ಲ ಅಂದ್ರೆ ದುಡ್ಡು ಕೊಟ್ಟು. ಹ್ಮ್-
ಲ್ಲನು ಪಲ್ಯ ಕೊಡ್ತಾರ ಇಲ್ಲ ಮಾಡ್ತಾರ ಅದು ಸೋರೆಕಾಯಿ ಪಲ್ಯ. ಸೌತೆಕಾಯಿ ತರ ಇರ್ತಲ್ಲ ಆದೇ ಅಲ್ಲೂ ಕೊಡ್ತಾರ ಅದು ತಿಂದೆ ಹೋದ್ರೆ ಅದನ್ನ ಸುಮ್ಮ್ನೆ.
ಅಳತ್ತಹೇನ್ರಾದ್ರು ಈ ಹೆಸರು ಕಾಳು ಆತರ ಬರುತ್ತೆ.
ಹು-ಹು-ಹು.
ಹ್ಮ್ಂ ಆತರದ್ ಮಾಡದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಏನ್ ಬಲೆ ಆಕಳಿಸತಿದ್ದೀರಾ ಅವಾಗೇ ನಿದ್ದೆ ಬಂದ್ ಬಿಡ್ತೈತೆ.
ಐವು ಮಲ್ಕೊತೀನಪ್ಪಾ ಏನ್ ಹನ್ನೂಂದು ಗಂಟೆಗೆ ಮಲ್ಕೊಂಡ್ರು ನಡಿಯುತ್ತೆ.
ಓ ಹುಂ ನಾಳೆ ರಜೆ ಅಲ್ವಾ ಒಂದ್ ಸ್ವಲ್ಪ ಲೇಟಾಗಿ ಮಲ್ಕೊಳ್ಳಿ.
ಹಂಗ ಅನ್ಕೊ ಅದೇ ಲೇಟ್ಗೇಏನ ಮಲಗ್ತೀನಿ ಬೆಳಿಗ್ಗೆನನು ಲೇಟ ಆಗ ಹೇಳ ಅನ್ಕೊತೀನಿ.
ಹ್ಮ್, ಅದೇ ಇವ್ತ ಮತ್ತೇಏನು ಬಿಡ್ರಿ ಮಲ್ಕೋಬೋದಲ್ವಾ ಹೆಂಗೋ ನಿಮ್ಮ ಸ್ನೇಹಿತ ಇಲ್ಲ ಊ್ರರಿಗೆ ಹೋಗಿ
ಅವ್ವ ನಮಸ್ಕಾರ ತಾಯಿ ನಮ್ಮವ್ವಂಗೆ ಹ್ ಹ್
ಇಹ್
ಮೊನ್ನೆ ಅದೇನೋ ಖಚ್ತೈತೆ ಅಂತ ರೂಮಲ್ಲಿ ಹನ್ನೆರಡು ಗಂಟೆ ರಾತ್ರಿ ಲೈಟ್ ಹಾಕ್ವಳೆ
ಲೈಟ್ ಹಾಕ್ಬಿಟ್ಟು ಕೂತ್ಕೊಂಡು ಬಿಟ್ಟವಳೇ
ಕೂತಿರಲ್ಲ ಮೊಬೈಲ್ ನೋಡ್ತಿರ್ತಾಳೆ
ಹ್ಮ ಹ್ಮ ಒಂತರ ಮೂದವಿ ಹಾ ವಿಚಿತ್ರ ಅನ್ನತ.
ಅಂಗಂಸಲ್ಲ ಲೈಟ್ ಹಾಕಿದ್ರೆ ಒಂ-ಮ-ಆಗಲ್ಲ ತೊಂದ್ರೆ ನಾವ್ ಮೇಲಿರೋರ್ಗೆ ಕನ್ಫರ್ಮ್. ಹಂಗೆ ಮುಖ ಹೊಡೆಯುತ್ತೆ ಕಣ್ ಬಿಡಕ್ಕಾಗಲ್ಲ ಮಲಗೋಕಾಗಲ್ಲ ಎಷ್ಟು ಹೇಳಿದರು ಅಷ್ಟೇ ಎಲ್ಲ ಜಪ ಮಾಡೋದು ಬೆಳಿಗ್ಗೆ ಎಲ್ಲಾ ಕುಂಬಾ ಕರಣತರು ನಿದ್ದೆ ಮಾಡುದು
ಅಂದಾಗ ಹಾಕೊಂಬೇಕು ಹಂಗಂತ ನೀನ್ ಹನ್ನೆರಡು ಗಂಟೆಲಿ ಹಾಕೊಂಡು ಕುೂತ್ಕೊಬಿಟ್ರೆ- ಹ್ಮ್- ಪಾಪ ಮಲ್ಕೊಂಡಿರೋರೇನು
ಹ ಹಂಗ್ ಮಾಡ್ಬಾರ್ದು
ಅದೇ ಅರ್ಥ ಮಾಡ್ಕೋಬೇಕ ಏನ್ ಚಿಕ್ಕ ಮಕ್ಳ ಅರ್ಥ ಆಗಲ್ಲ
ಏ ಬಾರಿ ಇದಾಳ್ ಬಿಡಮ್ಮ ಅವಳವ ನೀ ಅವತ್ ಹೇಳಿಯಲ್ಲಾ
ಹು
ಹ್ ತ ಸರಿ ಇಲ್ಲಾ
ತರ ಅವದ ಜನ ಅವ್ರ ಬುದ್ಧಿ ತೋಸ್ಬಿಡ್ತಾರೇ
ಅದೇ ಮತ್ತೆ ನನ್ ಅವತ್ತೇ ನಿಮ್ಮ್ ಹತ್ರ ನಿಮ ತುಂಬಾ ಅವ್ರ ಹತ್ರ ಆಗ್ತಿದ್ರಲ್ಲ ನೀವು ಅವ್ರ ಹತ್ರ ಆಗ್ತಿದ್ರಲ್ಲ ಅವತ್ತೆ ಸುಮ್ಮನೆ ಒ ಇಣ ಅನ್ಕೊಂಡೆ ಮತ್ತೆ ಬಿಡು ಏನೋ ಅವರು ಇಬ್ರು ಸ್ನೇಹಿತರು ನಾನ ಯಾಕೆ ಮಧ್ಯದಲ್ಲಿ ಹೋಗೋದು
ಇಲ್ಲಾ ನಾನ್ ಸುಮ್ನೆ ಇರ್ತೀನಿಂಗೆ ಎಷ್ಟು ಬೇಕ್ ಅಷ್ಟರಲ್ಲ ಇಟ್ಟಿರ್ತೀನಿ
ಹೌದು ಕರೆಕ್ಟ್ ಹಂಗೆ ಮಾಡ್ಬೇಕು ಹ್ಮ್ ಅವ್ರ ಹಂಗೆ ಹ್ಮ್ ಹೌದೌದು ಹ್ಮ್ ನಾವು ನಮ್ಮ ಹುಷಾರಲ್ಲಿ ನಾವ ಇರ್ಬೇಕು ಹ್ಮ್ ಹೌದೌದು ನೀವ್ ಹೇಳಿದ್ರಲ್ಲ ಅದೇ ತಿಂಡಿ ವಿಚಾರಕ್ಕೆ ಅವತ್ತೇ ನನಗ್ ಬೇಜಾರಾಗಬಿಡ್ತು ಹ್ಮ್ ಮತ್ತೆ ಒಂದ್ಸಲಿ ಹಂಗ್ ಮಾಡದಮೇಲೆ ಹೌದ ಹೌದು ಒಂದ್ಸಲ ಆ ಮಾಡಿದ್ಮೇಲೆ ನಮ್ ಮನ್ಸ ಬೇಜಾರಾಗುತ್ತೆ ನ್ ಪದೇ ಪದೇ ಅದೇನ್ ಎಕ್ಸಾಮಾ ಚೆಕ್ ಮಾಡಕ ಅವ್ರನ ಬರೆಯೋದಿಕ್ಕೆ ಹ್ಮ ಅಲ್ವಲ ಹ್ಮ್ ಇಲ್ಲ ಅವರು ಬುದ್ಧಿನೇ ತೋರಿಸಸ್ತಾರ ನೋಡು ನಾವೇನೇ ಮಾಡಿದ್ರು ಹ್ಮ್ ಅದೇ ಅದೇ ಅಯ್ಕೆ ನಾನು ಮತ್ತೆ ಅವತ್ತ ಇನ್ನೊಂದು ಸರಿ ನಾನು ಅಲ್ಲೇ ಇರ್ಬೇಕಾದ್ರೆ ತಂದಲಲ್ಲ ಅದೇನು ಸ್ನಾಯಾಕ್ಸ್ ಕುರ್ಕುರು ಎಂತದ ಅವಾಗ ತಿನ್ನು ತಿನ್ನು ಅಂದಾಗ ನನ್ಗ್ ಬೇಜಾರಾಯ್ತು ಈಏಕೆ ಅವಾತು ಹಂಗ್ ಮಾಡಿದ್ದಾಳೆ ಮತ್ತೆ ಇವಾಗ ಮಾತ್ರ ಹಿಂಗ ಅದನ್ನು ಏನೋ ಕವರ್ ಮಾಡ್ಕೊಳಕ್ ಹಿಂಗ ಮಾಡ್ತಳ ಅಂತ ನಂಗೆ ಬೇಜಾರಾಗ್ಬಿಡ್ತು
ಮತ್ತೆ ಏನ್ ಇಸ್ಕೊಂಡ್ ತಿನ್ಬೇಕಕ್ ಹತ್ ರೂಪಾಯಿ ಇಪ್ಪತ್ತು ರೂಪಾಯಿ ಎಲ್ಲ ಹೊಗಿಲ್ ಬರ್ತೋ ಬನ್ನಿ
ಅದೇ ಮತ್ತೆ ಹ್ಮ್ ನೀವ್ ಮೊಟ್ಟೆ ಕೇಳಲಿಲ್ಲ ಆ ಕಡೆ ಹೋಗ್ಲಿಲ್ಲ ಮತ್ತೆ ಅದೇನು ಹೋಲ್ಸೆಲ್ಲಿ
ಅದಕ್ಕೆೇ ಸುಮ್ಮ ಅದು ಏಳ ರೂಪಾಯಿ
ಹ್ಮ್ ಅಲ್ಲಿಂದ ಯಾರ್ ತಗೊಂಡ್ ಬರ್ತಾರೆ ಅಂತ
ಅದೇ ಏನಾದ್ರೂ ಇಲ್ಲ ಅಂದ್ರೆ ಶನಿವಾರ ಊರ್ಗ್ ಹೋಗೋಣ ಅನ್ಕೊಂಡಿದೀನಿ ಹೋದ್ರಿ ಸೋಮಾರ ತರ್ತೀನಿ ಬಿಡು ಅಷ್ಟೇ ದಿನ ಒಂದ ಮೊಟೆ ತಿನ್ಬೇಕಪ್ಪಾ ಇಲ್ಲಾ ಅಂದ್ರೆ
ಹ್ಮ್ ಹೌದು ಅಂದ್ರೆ ಇಲ್ಲಿ ಏನ್ ಗೊತ್ತಾ ಚಿಕ್ಕ ಚಿಕ್ಕದ್ ಇರುತ್ತೆ. ತುಂಬ ಸೈಜ್ ಕಡಿಮೆ ಬರುತ್ತೆ ಅಲ್ಲಾದ್ರೂ ಒಂಚೂರು ನಾವೇ ಹಾಕಿ ತೊಗೊಂದ ಬಾರ್ಬೋದಲ್ಲ ಅಂತ.
ಇಲ್ಲ ನಮ್ಮ ಮನೇಲಿ ಒಂದು ಐತೆ ಮೊಟ್ಟೆದು ಅಂತಾನೆ-
ಹ್ಮ್ ಹ್ಮ್ ಹ್ಮ್
ಅದು ಬ್ಯಾಸ್ಕೆಟ್ ತರ ಕ್ಲೀನ್ ಆಗಿ ಹಾಕ್ಬಿಟ್ಟು ಅದನ್ನ ಪ್ಯಾಕ್ ಮಾಡುದ್ರೆ ನಾವು ಎಷ್ಟು - ಹಿಂಗೆ ಹಿಡ್ಕೊಂಡ್ ಬಂದ್ರು ಏನ ಆಗಲ್ಲ ಅದು.
ಹೌದಾ ಮತ್ತ ತಗೋಬನ್ನಿ ಈ ಸಲಿ ಬರ್ಬೇಕಾದ್ರೆ.
ಇಟ್ಕೊಂಡ್ ಬರ್ತೇನೆ